ಆರಾಮ್ ಇದ್ಯಾ ಅಕ್ಕ
ವಿನ್ಯಾ ಆರಮಿದ್ದ
ಹಾ ನಾವ್ ಆರಾಮಿ ಇಲ್ಲಿ, ನೋಡಕ, ಮನ್ಯಾಗ, ಅಪ್ಪಿದಿಪ್ಪಿ. ..
ಹ, ಹ್ಮ್, ಆರಾಮದ ನಿಮ್ಮ್ ಮಮ್ಮಿ ನಿಮ್ ಪಾಪ್ಪಾ. .. ತಂಗಿ
ಎಲ್ರ ಅರಮದಾರ್ ನೋಡಕ ಅಲ್ಲಿ ನಿನ್ ಮಕ್ಳು ಅರಮದಾರ್ ಇಲ್ಲಕ್ಕ
ಹ್ಮ್, ಎಲ್ಲಾರು, ಆರಾಮ್, ಇದ್ದಾರೆ, ನೋಡು. ..
ಏನಕ್ಕ, ಊಟ ಆಯ್ತಾ! ..
ಹ್ಮ, ಮಾಡೇನ, ಊಟ ನೀನು? ..
ನಮ್ದು, ಊಟ ಆಯ್ತು, ನೋಡಕ ಏನ್ ಮಾಡ್ರಿ ಸ್ಪೆಷಲ್? ..
ಸ್ಪೆಷಲ್ ಊಟ ನಮ್ಮ್ ಏನಿ ಉಪ್ಪಿಟ್ಟ ಮಾಡ್ಯಾರ
ಹಾ, ಹಾ. ..
ಹ್ಮ್, ಆ ಆಮೇಲೆ, ಎಲ್ಲಾ ತರ ಅಡ್ಗಿ ಮಾಡಿವಿನ ಚಪಾತಿ ಮಾಡಾಕತ್ತಾರೊಬ್ರ, ಅಕ್ಕೋರೂ. .. ಹ್ಮ್, ಉಡುಗರು, ಸ್ಕೂಲ್, ವಸ್. .. ಸಲ, ಅಂತ, ಒಪ್ಪಿಟ್ಟು ಮಾಡಿದ್ವಿ ಅರ್ಜೆಂಟಗೆ. ..
ಹೂ ಹೂ
ಹ್ಮ್ ..
ಏನೂಕತಿ. .. ಚಿಕನ್, ಏನಾದ್ರು ಮಾಡ್ತೀರಿ! ಏನು, ಚಪಾತಿ ಮಾಡಕ್, ಕುಂತೀರಿ. ..
ಏನಿಲ್ಲ ಚಿಕನ್ ಏನಿಲ್ಲ ಮತ್ತೆ ಚಿಕ್ ಅಕ್ಕ, ನೀನ್, ತಿನ್ನಲ್ಲಾ, ನಾಮ್, ಮನೆಯಾಗ. .. ಹಾ, ತತ್ತಿ, ತಿಂತಾವ. .. ಹುಡಗುರ ಆಮೇಲ ದೊಡ್ಡ ಅಣ್ಣ ಅವರು ತಿಂತಾರ ಮತ್ತೆ ಉಳ್ಕೋದರ ಹೆಣ್ಮಕ್ಳು ಯಾರು ತಿನ್ನಲ್ಲ
ಹೂ ಹೂ ಹೊರಗಡೆ ಆದ್ರ ತಿಂತಿರ್ಬೋದಲ್ ಚಿಕನ್ ತಿನ್ನಲ್ಲಾ.
ಇಲ್ಲ ಅಂತೇಳಿ ತಿನಕ ಮನೆಗೆ ತರ್ತೀವಿ ಹಂಗ ಅಂಜಿಕೆಯಾಗೇನೆ ಎಲ್ಲಿ ಹೋಗ್ತಿನಲ್ಲ. ತಿನ್ನಲ್ಲ ಅಷ್ಟೇ ಇವ್ರು ಹಿಂಗ್ ಡಾಬದಾಗ ಏನನ್ ತರ್. ತಿವಿ ಏನಾರ ಹಿಂಗ ಪಲ್ಯ. ಅವೇನೋ ಇದ್ ಮಾಡ್ ತರಲ್ಲ ಕಾಜು ಕುರ್ಮ ಅಂತ ಹೇಳಿ ಪಲ್ಯ ಅವು. ಹಂಕತನ್ ಉಂತವ. ಹ ನಮ್ಗ ಹೋಗಲ್ಲವೆೆಲ್ಲ.
ಹೌದೇನ. ಉಣಬೇಕ ಅಕ್ಕ ಅದ್ರಿಂದನು ನಮ್ಗ. ಕ್ಯಾಲ್ಸಿಯಮ್ ಪ್ರೋಟೀನ್ ಸಿಗ್ತದ.
ಹೌದು ಅದ ಖರಿಯತಿ ನಮ್ಗ ಅದು ಅಲ್ಲೆಲ್ಲಾ ಅಡಗಿ ಮಾಡ್ತಾರಲ್ಲ ಚಿಕನ್ ನಾವ್ ತಿನ್ನಲ್ಲಲ್ಲ ನಮ್ ಮಾನಸಿಕ ಆದ್ರಂದು ಚಮಚೆ ತಂದ ಇದ್ರಗ ಎದ್ದ.
ಅದ್ಕೇನು ಅತದ ಪೌಷ್ಟಿಕಾರ ಬರ್ತದ ತಿನ್ಬೇಕು ಎಲ್ಲಾ ತರ ಅಡ್ಗಿನೂ ತಿನ್ಬೇಕು. ಇವಾಗ ನಂಬಲ್ಲಿ ನಮ್ಮ್ ಪೌಷ್ಟಿಕಾಶನೇ ಬಾಳ. ಕಮ್ಮಿ ಇರ್ತೈತಿ. ಈವು ಮೊಟ್ಟೆ ತಿನ್ಬೇಕು ಮತ್ತೆ ಚಿಕ ಚಿಕ್ಕನ್ ತಿನ್ಬೇಕು ಮೀನಾ ತಿನ್ಬೇಕ. ಎಲ್ಲ ತಿನ್ಬೇಕು ಕೆಲ ಒಂದು ತರಕಾರಿ ತಿನ್ಬೇಕು.
ಮಲ್ಕೊಂಡಲ್ಲೇ ಕಾಲು ಹಿಡ್ಕೊಂಡ್ ಬಿಟ್ಟದ ನಿನ್ನಿ.
ಅದೇ ಹಸಿ ತರಕಾರಿ ತಿನ್ಬೇಕು ಕಾಳ್. ಪಲ್ಯ ತಿನ್ಬೇಕು.
ಹ್ಮ್
ಎಲ್ಲ ತಿಂದ್ರೆ ಸ್ವಲ್ಪ ಪೌಷ್ಟಿಕಾರ ಪೌಷ್ಟಿಕಾಂಶ ಇದ್ರೆ ಚಂದ ಇರ್ತೀವ ಅಕ್ಕ ಇಲ್ಲಾಂದ್ರೆ ಅದಾಯ್ತು ಇದಾಯ್ತು ಅಲ್ಲಿ ಬ್ಯಾನ ಆಯ್ತು ಅದ ಹಿಡ್ಕೊಂತು.
ಎಲ್ಲಿ ಬರೀ ಊಟನ ಎಲ್ಲಿ ಮಾಡ್ ಬರೀ ಬಿಸ್ಕಿಟ್ ಬ್ರೆಡ್ ಚಾ.
ಇಂತ ತಿಂದ್ರೆ ಮತ್ತ ಆರೋಗ್ಯ ತಪ್ಪದ ಎದ ಅಂದ್ರೆ ಇದಕ್ಕೆ ಬ್ಲಡ್ ಕಮ್ಮ್ ಆಗ್ಬಿಡ್ತೈತಿ. ಇಬ್ರ ಬೇಕ್ರಿ ಐಟಮ್ ತಿಂದ್ರೆ ಜಲ್ದಿ. ಕಮ್ಮ ಆಗ್ಬಡ್ತತ.
ಈ ನಮ್ಮ್ ನಮ್ಮ್ ಮನ್ಯಾಗ ನೋಡು ನಮ್ಮ್ ಅಪ್ಪನ ಹಿಡ್ಕೊಂಡೆ ಎಲ್ಲ. ಎಲ್ಲರೂ ಒನೋನ್ ಗೋಲ್ಡ್ ಪಾರ್ಲೆ ಬಿಸ್ಕಿಟ್. ಹ ಹಾ ಹ ಮುಂಜಾನೆ ಒಂಡು ಒಂದೊಂದ್ ಗ್ಲಾಸ್ ಚಾ ಅದೊಂದ್ ಬಿಸ್ಕಿಟ್.
ಹ್ಮ್ ಹಾಲ್ ಕುಡಿಬೇಕಕ್ಕ ಹಾಲ್ ಕುಡಿಬೇಕು ಅಂದ್ರೆ.
ಹ ನಮ್ಮ್ ಮನ್ಯಾಗ ದನಕರ ಎಮ್ಮಿ ಆಕ ಆಕಳ ಎನಿಲ್ಲ ಅಂದ್ರೂನು ಕೊಂಡ್ಕೋತೀವಿ. ಮನಾರ ಒಂದ ಎರಡ್ ಲೀಟರ್ ಹಾಲ್. ಕೊಂಡಕೊತಿವಿ. ಕುಡ್ಯಾದೆ ಚಾ ಎಲ್ಲರು. ಹ್ಮ್ ಅದ ರೂಢಿಯ ಆಗ್ಬಿಟ್ಟದ ಆಯ್ತ್ ಆಜು ಬಾಜು ಕಿರರಣಾಣಿ ಅಂಗಡಿ ಅದವು ಅವು ಸಣ್ಣ ಹುಡ್ರ ಜೊತೆ ಸೇರಿ ನಾವು. ಕುರ್ ಕುರರ್ ತಿಂದೆಯ ತಿಂದೆ ಇದ್ ತಿಂದೆ ಅವ್ರ. ಇದನೆ ಆಗತೈತಿ ಅವಕುರು ಬಾಯಾಗ ಎರಡು ನಮ್ಮ ಬಾಯಗ ಎರಡು.
ಸ್ವಲ್ಪ್ ಕಮ್ಮಿ ಮಾಡಬೇಕ್ ಅಕ್ಕ ತಿನ್ಬೇಕು ಪೂರ್ತಿ ನಾಕ್ನಗಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು. ತಿನದು
ಅದೇ ಈ ಸಲ ನಮ್ಮ್ ಮನಿ ಬಗಲಗ ಜಾಗ ಅದ ಆಟೆ ಮಟ ಏನೇನ್ ಬೀಜಗಳ ಹಾಕ್ಬೇಕ ಅಂತ ಮಾಡಿವಿ ಕಾಯ್ ಪ್ ಪಲ್ಲೆ ಸಿಗಲ್ಲ ಎ ನಮ್ ಊರಾಗ. ಹ್ಮ ತರ್ತಾರ ಬರೀ ಸೋಪ್ ಸಂತೆ ಆತದ ಏನು ಕಾಯಿಪಲ್ಯ ನೇ....... ಬರಲ್ದು ಜಾಸ್ತಿ ಬರಿ ಬದನೆಕಾಯಿ ಸೌತಿಕಾಯಿ. ಕಾಯಿ ಎರಡೇ
ಇವ ಹ್ಮ್ ಹ್ಮ್
ಹ್ಮ್ ಜಗ್ಗಿ ಇವೆ ತರಕತ್ತ ಏನ್ ಗಜ್. ಗಜ್ರಿ ಇವೆಲ್ಲ ಹೂ ಕೋಸ್. ತೂ ಇವೆನ್ ಏನು ಬರಲ್ಲ ಆಗ್ಯಾವ.
ಇವಾಗ ಬ್ಯಾಸಗಿತ್ತಲಕ್ಕ ಅದಕ್ಕೆ ಸಿಕಿ. ಸಿಕ್ಕಿಲ್ಲ ಎನ್ ನಿಮ್ಗ ಬ್ಯಾಸಗಿ ಮುಗೀತನೆ ಈಗ ಮತ್ತೆ.
ಏನು ಒಟ್ಟ ತಮಾಟಿ ಮಾರಕ್ ಬರ್ತವು ಏನ್ ಸಜ್ಜು ಸಿಗೆ ಒಲ್ಲದ್ ಅದಕ ಸುಮ್ಮ್ ಇಟೇ ನಮ್ಮ ಮನಿ ಬಲ್ಲಿ ಜಾಗ ಆಯತ್ ನಮ್ದೇ ಹೊಲದಾಗ ಹೊಲ ಏನ್ ನಮ್ದಲ್ಲ ನಾವ್ ಪ್ಲಾಟ್ ನಮ್ಮ್ ಮನಿ.... ಪಕ್ಕಕ್ಕ ಪ್ಲಾಟ್ ಮಾಡ್ಯಾರ ಐತಿ ಅವ್ರರು ಹೇಳ್ಯಾರ. ಏನಾರ ಹಾಕೊತ್ರೆ ಹಾಕ ಕೋರಿ ಅನ್ಕಸ ನಾವ್ ಇನ್ನ ಏನ್ ಬಿತ್ತಲ್ಲ ಏನು ಮಾಡಲ್ಲ ಮಾರಾಟ ಮಾಡ್ತೀವಿ ಅಂತ ಅಂದಾರ ಅವ್ರು. ನೋಡ್ಬೇಕು ಅಂದಷ್ಟ. ಎನರ ಕಾಯಿ ಪಲ್ಯ ಹಾಕ್ಬೇಕತ್ ಮಾಡಿನಿ.
ಹಾತು ಕಾಯಿ ಪಲ್ ಬೀಜಲ್ಲ ಹಾಕಿದ್ರೆ ಹೊಲ್ದಾಗ ಬೆಳೆದಿದ್ದಂದ್ರೆ ಏನ ಅಷ್ಟ. ಇದ ಅನ್ಸಲ್ಲಕ್ಕ ಚನ್ನಾಗಿ ಇರ್ತೈತಿ ಪ್ರ್ರೆಶ್. ಫ್ರೆಶ್ ಆಗಿರ್ತೈತ. ಅಲ್ಲಿಂದ ತಗೊಂದಿ ಸಂತಿನ ತಂದ್ರನ. ಅಲ್ಲಿಂದ ತಗೊ್ ಬರಷ್ಟ್ರ ಆಯ್ತದದೆಲ್ಲ ಕೈಚಲ್ದಾಗ ಹಾಕೊ್ ಬರೋಷ್ಟ್ರಿಗೆ. ಮುದ್ ಮುದ ಆಗ್ಬಿಟತೈತ್.
ಇವೇ ಜಲ್ದಿಯ ಇವೇ ಈರ್ಕಾಯಿ ತಿಪ್ಪ್ರಕಾಯಿ ತಮ್ಮ. ಮಾಟಿ ಮತ್ತ ಇದು ರಾಜಗಿರಿ.
ಹ್ಮ್
ಮೆಂತೆಪಲ್ಲ ಇವ ಹಾಗಿದ್ರ ಐತತ್ ಮಾಡಿವಿ.
ಹ್ಮ್ ಹ್ಮ್ ಆಗ ಮೆಂತೆಪಲೆ. ಸಬಸ್ಗಿ.
ಸುತ್ತ ಇ ಮಾಡ್ಕೊಂಡಕೆ ಮಾಡ್ಬತ್ ಮಾಡೀಿವ ನಮ್ಮ್ ಅಣ್ಣಂಗನ ಹೇಳಿ ನೀ ಹೂ ಅಂತಂದಾನ. ಮಾಡಬೇಕು. ನಮ್ದು ಏನ್ ಕೆಲ್ಸ ಅದ ಹೌದಿಲ್ಲ.
ಹ್ಮ್ ಹ್ಮ್ ಮಾಡ್ರಕ್ಕ ಕೊಂಡ ದಿನದ್ ಆಗಲ್ಲ ಮ ಮತ್ತೆ ಮನ್ಯಾಗಿದ್ರೆ ಬೇರೆ ಆ.
ಹ್ಮ್ ದಿನ್ನ ಕ್ವ ಹತ್ ರೂಪಾಯಕ್ ಒಂದ್ ಸೂಡ ಮೂವತ್ ತಟ ಆಡ್ ಸುಡಾಂತ ಅ ತವ
ಹ್ಮ್ ಅವ ತಿಿಂದ ಅವ್ ತಗೊಂಡ್ ತಿಂದ್ರ ತಿನ್ನಂಗಗೆ ಆಗಲ್ಲವು
ಅವ ಕೆಲ್ಸಕ್ಕ ಹೊಲಕ ಹೋಗ ಅದೇ ಬರದ ದ ಒಂದು್ ಶರ್ ರೂಪಾಯಿ ಬರ್ತಾ ಸಂತಿಗೆ ಮುನ್ನೂರು ಪ ಸಂತಿ ಆತದ ವರಕೋ ಮ್ಮಿ ಹ್ಮ್ ಅ ಕೆ ಸುಮ್ಮನೆ ಎಲ್ಲಾನು ಬತ್ತ ಅಂತೇಳ ಮಾಡಿವಿ
ಹ್ಮ್ ಹ್ಮ್ ಆ ಕ್ರ ಕಚ್ಚುಲ ಆಗ್ತದೆ ಸ್ವಲ್ಪ ಎಣ್ಣ ಗೊಬ್ಬ್ರ ಆವಾಗ ನೀರು ಹಾಕ್ಬೇಕು
ಹ್ಮ್ ಅಂದ್ರೆ ಒಂದೊಂದ್ಸಲ ವರ ತರ್ತಿೀವಿ ಇಲ್ಲಂತ ಅಲ್ಲ ಕಾಯಪಲ್ ಅದು ನಾವ್ ಅನ್ಕೊಂಗ ಸಿಗಲ್ಲ ಎಲ್ಲಾ ತರನುೂ ಅದೆನ್ನ ಬೆಲ ಹೋಗದ ಅಬಕಾಲ್ಲಾ ನಮ್ಗ
ಹೌದಾಕೊತರೋದಾಗಲ್ಲ ಒಂದೊಂದ್ಸಲ ಒಂದ ಒಂದೊಂದು ವಾರ ಸಂತೆ ಸಂತಿ ಮಾಡ್ತೀವಿ ಅಂದ್ರೆ ಸಂತಿ ಮಾಡೋಕ ಆಗಲ್ಲ
ಹ್ಮ್ ಈ ಕಾಳುಗಳು ಹೆಸರು ಕಾಳ ಅಲಸಂದಿ ಹುಳ್ಳಿಕಾಳ ಎಲ್ಲ ಎಲ್ಲ ಒಂದೊ ಸೇರ್ ತಗೊಂಡ್ ಬಿಡ್ತಿೀವ ಅಡ್ವಾನ್ಸ ಅವ್ಳ ಇರ್ತ ಅವ್ ಕರ್ದೇನ ಇಿಲ್ಲ
ಹ್ಮ್ ಹ್ಮ್ ನಾವ್ ಹೊಲ್ದಾಗೆ ಹಾಕ್ಬಿಡ್ತೀವಿ ನಮ್ಮ್ ಆಯಾರ್ ಹುರುಳ್ಳಿ ಹಾಕ ಹಾಕಿದ್ರಂತ ಹುಳಿ ಕಳಸಿದ್ರು ಆಯ್ತು ಅಲ್ಸಂದಿ ನಮ್ ಹೊಲ್ದಾಗ ಬೆಳದಿವಿ ತೊಗರಿ ಇವೆಲ್ಲ ಕಾಳ್ ಆಲ್ಮೋಸ್ಟ್ ನಾವು ಮನೆಗೆ ಹೊಲ್ದಾಗ ಬೆಳಿತೀವಿ ಮೆ
ಹೌದಾ ಚಲೋ ನಿಮ್ ಎಲ್ಲಾ ಒಕ್ಕಲ್ತನ ಮಾಡ್ಕೊತ್ ಬಂದಿರಿ
ಹ್ಮ್ ಚಂಗ ಇರ್ತದಲ್ಲ ನಮ್ ಕಾಳ ಪ ಕಾಳ್ ಪರ್ಲಕ್ಕ ಅವಕ ಏನ್ ಚಿಂತತಿಲ್ಲಾ ಬ್ಯಾಳಗ ಕಾಳಗಿ ಇವ ಹಸಿ ತರಕಾರಿನೇ ನೋಡು
ಹೌದನಾ ಈಗ ಕಾಳುಗಳು ಹೊಲ್ದ ಬೆಳಿತಾರಲ್ಲಾ ನಾನು ನೋಡಿಲ್ಲ ಅಂದ್ರೆ ಈ ಹೆಸರು ಕಾಳ ಅಂದೆ ಅರಸಂದೆ ಕಾಳ ಎಲ್ಲಾ ಕಾಳುಗಳು ಸೇಮ್ ಗಿಡಗಳು ಸೇಮ್ ಅದೇ ತರಾನೇ ಆತಾವ ಎಲ್ಲಾನು.
ಇಲ್ಲ ಅಕ್ಕ ಬೇರೆ ಬೇರೆ ಇರ್ತವ ಅವನು ಬೆಳಿದನನೆ ಆ ವ ಆದ್ರೆ ಇವು ಅಲಸಂದಿಗೆ ದೊಡ್ ದೊಡ್ಡ ಅಂತರ ದೊಡ್ ದೊಡ್ ಕಾಯಿಗಳತವ ಹ್ಮ ಈಗ ಹೆಸ ಹ್ಮ್ ಎಲ್ಲಿ ಬೇರೆ ಇರ್ತಾವ ಇದು ಅಲಸಂದಿ ಸ್ವಲ್ಪ ಚಂದ ಇರ್ತತಿ ಇಕ ರೊಟ್ಟೆಗ ಪಟ್ಟೆ ಹಚ್ಕೊಂತಿನ ಹಸಿದು ಆದ್ರೆ ಹೆಸ್ ಹ ಅಲ್ಸಂದಿ ತಿನ್ಬಹದು ಹೆಸರಿಂದು ಸ್ವಲ್ಪ ಬಾಯಿ ಬಾಯಿ ನಿಮ್ಮ ನಾಲಿಗ ಒಡದ್ ಬಿಡ್ತದ ಸೀಳ್ ಬಿಡ್ತದ ಅದ ರವ ರವ ಅಂತದಲ್ಲ ತಿನ್ಬಹದು ರೊಟ್ಟೆ ಹಚ್ಬಂದ ತಿಂತಿವಿ ನಾವ್ ಹಂಗೇನಿಲ್ಲ ಹ್ಮ್ ಅದ್ರ ಮೂಗು ಫಸ್ಟ್ಗೆ ಚೀಗಿರ್ತದಲ್ಲಾ ಚಿಗಿರ್ದಾಗ ಸಣ್ಣಣ್ಣ ಎಲ್ಲಿ ಬಂದಿತವ ನೋಡ ಮುಂದಿನ ತುದಿ
ಹ ಹಾ ನಮಂಬಲ್ಲಿ ಹಕ್ಕರಕಿ ಹಕ್ಕರಕ್ಕಿ ತಿನ್ನದು ಗೊತ್ತುದ್ ನನಗ ಆದ್ರೆದು ತಿನ್ನೋದು ಗೊತ್ತಿಲ್ಲ
ನಮ್ ಕಡೆ ತಿಂತಾರಕ್ಕ ನಾವು ತಿಂತೀವಿ ಅ ಸಂದ್ ಮುಂದಿನ ಮಗಳೂರ್ದ ಚಲ ಚಿಗುರು ಆ ಚಿಗುರು ಅಲ್ಸಂದಿ ತಿಂತೀವಿ ಮತ್ತೆ ಕರಿಬೇ ಹಸಿ ಕರಿಬೇ ತಿಂತೀವಿ ಅದಕ ತಿಂತೀವಿ ಆಲ್ಮೋಸ್ಟ್ ಊಟದ ನಮ್ಗ್ ಹಸಿ ತರಕಾರಿ ಬೇಕ್ ನಮಗ ಯಾವಾಗ ಕಾಯಿ ಪಲ್ಯ ಬೇಕಾಗಿರ ನ ಕಾಯಿಪಲ್ಲ ಇರ್ಲ ಅಂದ್ರೆ ತಮಾಟಿ ತಿಂತಾರಾ ಮತ್ತೆ ಉಳ್ಳಾಗಡ್ಡಿ ಊಟರ ಪಿಕ್ಸ್ ನಮ್ಗ ಊಟದಾಗ ಉಳ್ಳಗಡಿಬೇಸಬೇಕ್ ಆಯ್ತು ಕೊತ್ತಂಬರಿ ಇತ್ತ ಅಂದ್ರೆ ಕೊತ್ತಂಬರಿ ತಿಂತೀವಿ ಮೆಂತ ಇಂದ್ರೆ ಮೆಂತಪಲ್ಲೆ ತಿಂತೀವಿ ಆಲ್ಮೋಸ್ಟ್ ನಮ್ ಸೊಪ ಜಾಸ್ತಿ ತಿಂತತಿ
ತಿನ್ಬೇಕು ಅದೆಲ್ಲ ಸೊಪ್ಪ ತಿನ್ಬೇಕು ನಾವು ಇದು ಮಾಡ್ಕೋತೀವಿ ನೋಡ ಜಾಸ್ತಿ
ಹೂ ಮಾನಣ್ಣ ಹೂ ಊಟದ ಊಟದ ಮತ್ತೆ ಮಾನಣ್ಣ ಇತ್ತ ಆನ್ಡೂರ್ ಮಾನಣ ಕೊಯ್ಕೊಂಡ ತಿಂತೀವಿ ಎಲ್ಲಾ ಮಾಡ್ತೀವಿ ಊಟದಾಗ ಜೊತೆನೆ ಹ ಹ ಅಂದ್ರೆ ನಮ್ಮ ಮನೆಗ್ ಎಲ್ರ ಮನ್ಗ ನನ್ ಗೊತ್ತಿಲ್ಲ ಆದ್ರ ನಮ್ಮನ್ಯಾಗ ಕಾಯಿ ಪಲ್ಯ ತರ ಕಾರಿ ಜಾಸ್ತಿ ತಿಂತೀನ
ಹೂ ಅದ್ರಾಗ ನಿಮ್ ಮನೆ ಬಲಿ ಜಾಸ್ತಿ ಮನಿಗೋಳ ಇಲ್ಲಲ್ಲ ನೀವು ಸಪ್ರೇಟ್ ಇದ್ರರಿ
ಹೂ
ಇಲ್ಲಿ ನಾವೆಲ್ಲಾ ಊರ್ ಮಧ್ಯದಾಗ ಇವೆಲ್ಲಾ ಆಯ್ತು ಆಜುಬಾಜು ಬಾಜು ಮಂದಿ ಎಲ್ಲಾ ಫುಲ್ ಜಾಸ್ತಿ ಮನಿ ಕಟ್ಕೊಂಡ್ ಬಿಟ್ಟಾವ ಅಂಗ್ಗಳ ಬಿಡ್ಲಾರದಂಗ
ಹೂ
ಹು ನಮ್ ಕಡೆನೆ ನಮ್ಮ್ ಮನೆ ಬಲೆ ಸ್ವಲ್ಪ ಜಾಗ ಅದಾ ನಾವ ಎಷ್ಟ್ ಮಾಡ್ತೀವಿ ಇನ್ನೊಂದು ನಾ ಅಪ್ಪಾರ್ದು ಅಂಗ್ಡಿ ಅದಲ್ಲ ಅವ್ರು ಕೊಂಡ್ಕೋತಾರ
ಹೂ ಹೂ
ಅವ್ರ ಬಲ್ಲಿ ಹೋದ್ರ ಸಿಕ್ತದ ನಾವು ಜಾಸ್ತಿ ಹೋಗಲ್ಲ ಅದೇ ನಾವ್ ಅಲ್ಲಿ ಇಲ್ಲಿ ಅಂತ ಹೇಳಿ.
ನಾವು ನಮ್ ಇಷ್ಟು ಹೊಲ್ದಾಗ ಸಿಗಲ್ಲ ಅಕ್ಕ ಕೆಲವೊಂದ್ ಸಿಗ್ತತಿ ಕೆಲವೊಂದ್ ಸಿಗಲ್ಲ ಲಾ ನಾವ ಸಂತಿ ಹೊದಾಗಿದ್ ತರತ್ತಿವಿ ಇವಾಗ ಏನಾದ್ರ ಇವಾಗ ನೋಡ್ ಸಂಜ ಇದ್ದಾಗ ಎಲ್ಲಷ್ಟು ಇರ್ತದ ಕಾಯಿಪಲ್ಲೆ ಸಂತಿ ಇರ್ಲಾರದಾಗ ನಮ್ಮ ಮನಿ. ಹತ್ರೇನೆ ಕರಿಬೇವು ಇದಲ್ಲ ಕರಿಬೇವ್ ತಿಂತೀವಿ ಟಮಟೆ ಎಂತ ತೋಗೋಬಲ ರೋಡಿಗೆ ಆಯ್ತಲ್ಲ ನಮ್ಮನಿ ಹಂಗಾಗಿ ಎಲ್ಲ ಅಷ್ಟು ಕಾಯಿಪಲ್ಲೆ ನಮ್ಮ ಮನಿ ಮುಂದಿದೆ ಹೋಯ್ತವ
ಹೂ ಇದು ನಿ ಮಂತ್ರಾಲಯಕ್ಕೆ ಹೋಗ ಬಂದಿ
ಅಕ್ಕ ಹೋಗ್ ಬಂದೆ
ಹೌದಾ ಅಲೆನ್ ನೋಡಕ ಎಲ್ಲ ಚಂದ ಅದಾ ಜಾಗ.
ಟೆಂಪಲ್ ಚಂದ ಅದ ಅಕ್ಕ ಬಾರಿ ಮಸ್ತ್ ಅದ ಹೊಳಿ ಅದ್ ಹಿಂದ ಗುಡಿ ಬಾಳ ಬಾಳಡ ಬಾಳ ಗ್ರೌಂಡ್ ಭಾರಿ ಚಂದದ ಗುಡಿದ
ಹೌದಲ್ಲ ದೊಡ್ಡದಾವ
ಗೂಡಿನ ದ ಮತ್ತೆ ಅಲ್ಲಿ ಒಳಗ ಜಾಗನ ಬಾಳ ಅದ ಅದ್ರ ಮುಂದ ರಾಘವೇಂದ್ರ ಅವ್ರ ದಾಸೋಗ ರಾಘವೇಂದ್ರ ಮತ್ತೆ ಅಲ್ಲಿ ಆಕಳ ಬಳ ಅದಾವ ಜಗ್ಗೆ ಆಕಳಗಳು ಅದಾವ ಅವರು ಮುಂಚೆ ಏನೇನ್ ಮಾಡಿದ ರಾಘವೇಂದ್ರ ಅಂತ ಅದು ಫಸ್ಟ್ ಗೆ ಎಂಟ್ರನ್ಸ್ ಹ್ತವಿ ನೋ ಗುಡಿಯಾಗೇ ಬರ್ದಾರ ಮೂರ್ತಿ ಮೂರ್ತಿ ಮಾಡಿ ಒಂದೊಂದು ಮೂರ್ತಿ ಮಾಡ ಮಾಡಿ ತೋರ್ಷಾರ
ಹೂ ಹೂ ಅದೆಲ್ಲ ಅವ್ರ ಏನ ಅಲ್ಲಿ ಆಗಿ ತಿನ್ನಲನ ಬಲ್ಯಾ
ಹ್ಮ್ ಅಲ್ಲಿ ಚಂದ ಐತಿ ಹ್ಮ್ ಹೋಗನ ಮ್ಮ ಅಲ್ಲಿ ಹೂವು ಚಂದ ಸಿಕ್ತಾವ ಹೂವ ಸಿಕ್ತಾವ ಮತ್ತೆ ಅದ ಇವಾಗ ಒಳ ಬಿಡಕಂತ ದೀಪ
ಹ್ಮ್ ಅದು ಅಂದ್ರೆ ಹೊಳಿ ಇಂದ ಗುಡಿ ಬಲ್ಲಿ ಅದೆನ್
ಹೊಳಿ ಹಿಂದೆ ಅದ ಗುಡಿ ಹಿಂದ ಐತಿ ಮೊದ್ಲು ಹೊಳಿ ಜಳಕ ಮಾಡಕ ಕೊಬರ್ಬೇಕು ಫಸ್ಟ್ಗೆ ಹೋದರ್ ಹವುಾಗಿ ಫಸ್ಟ್ಗೆ ಅಲ್ಲಿ ದೀಪ ಎಣ್ಣಿ ಕೊಡ್ತಾರಾ
ಮತ್ತೆ ಅಲ್ಲಿ ಇ ಇಲ್ಲಾನ ಮಸುಳಿಯದ್ ಹೋಳ್ಯಗ
ಅಷ್ಟು ಒಳಯಕ್ ಹೋಗಲ್ಲ ಅದು ಡೇಂಜರ್ ಝೋನ್ ಹತ್ರ ಬಿಡದೆೇ ಇಲ್ಲ ಅಲ್ಲಿ ವಾಚ್ಮೆನ್ ಇರ್ತಾನ
ಹ್ಮ್ಮ ಹ್ಮ್ಮ್ ಹ್ಮ್ಮ್
ಅಂದ್ರೆ ಡೇಂಜರ್ ಝೋನ್ ಹತ್ರ ಹೋಗಕಾಗಲ್ಲ
ಇಲ್ಲೇ ಸಮೀಪೆ ದಂಡಿಗೆ ಬಿಡ್ತಾರನ
ದಂಡಗೆ ಅಲ್ಲಿ ಫಸ್ಟ್ಗೆ ಅದ್ ತೆಪ್ಪ ಬಿಟ್ಟ್ಮೇಲೆ ದೀಪದ ತೆಪ್ಪ ಬಿಡತ್ವೆಲ್ಲ ಬಿಟ್ಟ್ಮ್ಯಾಲ ಆಮೇಲೆ ನಾವ್ ಜಳಕ ಮಾಡಿ
ಹ್ಮ್ ಅದೇ ದೀಪದ ಬಿಡಾಕ ತೆಪ್ಪ ಅಂತ ಕರಿತಾರಾನ ಹ್ಮ್ ಹ್ಮ್ ಹ್ಮ್ ಅದೇನಾ ವು ಅನ್ಕೊಂಡಿ ನೀ ಹೋಗ್ಬೇಕು ನೋಡ್ಬೇಕ ಅಂತ ಅಂತೀನಿ ನನ್ ಯಾರ್ ಜೊತೆ ಹೋಗಕು ಆಗಲ್ಲ ಯದ
ಹೋಗ್ಬಾಕ ಚೆನ್ನಾಗದ
ಹ್ಮ್ ಅದೇ ಊಟಕ್ಕೆದೆಲ್ಲ ಇದು ಐತಿ
ಮಂತ್ರಾಲಯ ಅಕ್ಷತ ಕ ಕೊಡ್ತಾರೆ ಅಕ್ಷತೆ ಚಂದ ಇರ್ತಾವ ತ ತೊಗೊಬರ್ಬೇಕು
ಹೌದಾನ ಅಲ್ಲಿ ನಮ್ಗ್ ಒಂದ್ ವೇಳೆ ನಾವ್ ಇಲ್ಲಿಂದ ಹೋದ್ರ ಲೇಟ್ ಆಯ್ತಂದ್ರ ಎಲ್ಲಾ ಇರ್ಲಕ್ ಅನುಕೂಲ ಅದ
ಆ ಅಲ್ಲಿ ಮತ್ ಮತ್ತೆ ಮತ್ತೆ ರೂಮ್ ಮಾಡ್ಬೇಕಾಗ್ತದಕ್ಕ ಹೆಣ್ಮಕ್ಳಾಗ್ತವಲ್ಲ ಸ್ವಲ್ಪ ಹ ಸಿಕ್ತಾವ ನಡೀತೈತ್ ಒಂದಿನ ಎರಡು ದಿನದ ಮಾಡ್ಬೋದು
ನಮ್ಮಮ್ಮ ನಾನ್ ಹೋಗ್ಬೇಕಂತ್ ಮಾಡಿದೀವಿ
ಹೋಗ್ ಬರ್ರಿ ಸ್ಮೃತಿಕಾನ ಮಣ್ಣ್ ಸಿಕ್ ತದ ಅದನ್ನು ಚೆನ್ನಾಗಿರ್ತದ ಅಲ್ಲ ಹೋಗ್ಬರ್ಬೇಕಲ್ವಾ ಪ್ಲೇಸ್ ಅ ನೋಡ್
ಹೌದಾ ನಾವು ಅದು ಒಂದ್ ದಿಂದ ಹೋಗಿ ಇದ್ದಕ್ ಹೋಗಿದ್ದೀವಿ ಶ್ರೀಶೈಲಕ್ ಹೋದಾಗ ಬರಾಗರ ಲೇಟ್ ಆಗಿತ್ತು ಒಂದ್ ಎಂಟೂರಿ ಕಾಲ್ಯಗಿತ್ತು ತಿರಿಗ್ಯಾಡಕ್ ಕಾಲಿಲ್ಲ ನಮಗ ಅಷ್ಟೇ ದೇವಸ್ಥಾನದಗ ಸಪ್ ನಿದ್ದಿ ಅದೇ ಲ್ಲಾ ಹಿಂಗಾಗಿ ಜಾಸ್ತಿ ನೋಡಾಕೂ ಆಗ್ಲಿಲ್ಲ ಆ ಕಡೆ ಅಡ್ಡಾಡಕೂ ಆಗ್ಲಿಲ್ಲ ಅದ್ ಸಪ್ಪ ಅಗ್ಲಾ ತೋದ್ರ ಎಲ್ಲ ಕಾಣಿಸ್ತಿದ್ವಿ ಸರಿಯಾಗ್ ನೋಡ್ತಿದ್ವಿ ಎಲ್ಲನೂ
ಹ್ಮ್ ಹ್ಮ್
ಹ್ಮ್ ಅದ್ರ ಬಿಟ್ಟು ಮೂಮ್ಮತ್ ಆಂಜನೇಯನ ದೇವಸ್ಥಾನ ಪಂಚಮುಖಿ ಇದಾದ ಅದು ಅಂತ ಹೇಳಿದ್ರು
ಹ್ಮ್
ಹೋಗಿಲ್ಲ ಮತ್ತೆ ಎಲ್ಲಿ ಹೋಗಿಲ್ಲ ನೀವು ದೇವಸ್ ಸ್ಥಾನಕಾಗ್ಲಿ ಎಲ್ಲ ಟೂರು
ನಾವ್ ಹೋದ್ ವರ್ಷ ಹೋಗಿದ್ವಿ ಈ ವರ್ಷ ಹೋಗಿಲ್ಲ ಎಲ್ಲಿಗೆ ಹೋಗೋದಾಗ್ಲಿಲ್ಲ
ಹ್ಮ್ ಹ್ಮ್
ಹೋದ್ ವರ್ಷ ನೇ ಹೋಗಿದ್ವಿ ಅಂಜನಾ ದ್ರಿ ಹೋಗಿದೀವಿ ಹೊಸಪೇಟೆಗೆ ಹೋಗಿದ್ವಿ
ಹ್ಮ್ ಅಂಜನಾದ್ರಿ ಬೆಟ್ಟ ಹೋಗ ನೋಡ್ಬಂದ್ರ ಅಂದ ಹಂಗಾಯ್ತ
ಹ್ಮ್ ಅಂಜನಾದ್ರ್ ಬೆತ್ಲಾನು ಚಂದ ನೋಡ್ ನೀನ್ ಹೋಗಿಲ್ಲೇನ ಹ್ಮ ಜಾಸ್ತಿ ಅವ ಬ್ಯಾಂಕ್ ಟಣಿಗೆ ಅದ್ ಮೆಟ್ಲ್ ಹತ್ಕೊಂಡು ಅಮ್ಮ ಆಯ್ತ್